ಹಲೋ ಹೇಳಿ ಆರಾಮಿದ್ದೀರಿ.
ಹಾ ಆರಾಮಿದೀವ್ರಿ ನೀವ್ ಆರಾಮಿದ್ದೀರಾ.
ಹಾರಿ ಅರಾಮ್ ಇದೀವ್.
ಊಟ ಆಯ್ತಾರೀ.
ಎಲ್ಲರಿ ಮಾಡ್ಬೇಕು ನಿಮ್ದು ಊಟ.
ಹಾ ಇನ್ನ ಇಲ್ಲರಿ ಮಾಡ್ಬೇಕು ನೋಡ್ರಿ. ಮಕ್ಕಳೆಲ್ಲಾ ಮಾಡ್ಬೇಕಲ್ಲ ಇನ್ನು ಊಟನ ಅಡಗೆ ಮುಗಸಿ ಬಿಟ್ ಬಂದಿದಿನಿ ಇನ್ನ.
ಹೌದ ಬರೀ ಅದೇ ಸ್ವಲ್ಪ ಅದೇ ಯೋಚನೆ ಮಾಡ್- ಚೆನ್ನಾಗಿದೀ ಅಪ್ಪ ಅಮ್ಮಾ ನಮ್ಮ್ ಅತ್ತೆ ಮಾವನ್ದು ಸ್ವಲ್ಪ ಯೋಚನೆ ಮಾಡ್ತಾ ಹೊತ್ಕೊಂಡಿದ್ದೆ ನೋಡ್ರಿ.
ಹೌದ್ರಾ ಏನ್ ಯೋಚನೆ ಮಾಡ್ತಾ ಇದ್ರಿರಿ
ಈಗ ಈಗಿನ ಕಾಲದಲ್ಲಿ ಎಲ್ಲಾ ತುಂಬಾ ಜನ ಆ ತಂದೆ ತಾಯಿನ ನೋಡ್ಕೊಂತಾ ಇಲ್ಲ ನೋಡ್ರಿ.
ಅದೇ ನೋಡ್ರಿ ಸಮಸ್ಯೆ.
ಬರೇ ವೃದ್ರಾಶ್ರಮ ಆಗ್ಬಿಡೋದು ಅವ್ರಗ ಅವ ಪ್ರೀತಿ ಎಷ್ಟು ಅಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ ಮಕ್ಕಳಿಗೆ.
ಅದೇ ನೋಡ್ರಿ ಪಾಪಾ ನನ್ಗೆ ಅದದು ನೋಡ್ಬಿಟ್ಟು ಇದಾಗ ಇದಾಗ್ತಿದೆ ನೋಡ್ರಿ ಟ ಹಂಗ ಮಾಡಿದ್ರೆ ನಾಳೆ ಇವ್ರ ಮಕ್ಕಳು ಅವ್ರಿಗೆ ಹಾಕ್ತಾರ ಅಂತೇಳಿ ಹೆಂಗ ರೀ ಹೆಂಗ್ ಗ್ಯಾರಂಟಿ.
ನೆನ್ಪ್ ಪಿಟ್ಕೊಳಲ್ಲ ನೋಡ್ರಿ ಅದನ್ನ.
ಅದೇ ಅದೇ ಅಂದಿಗೋ.
ಹ್ಮ್ ಮತ್ ಬಿಡ್ತಾರೆ ಅದನ್ನೇ ಕ್ಷಣಿಕವಾಗಿ.
ಮನ್ಸ ಆಗುತ್ತ ನೋಡ್ರಿ ಇದ್ ಬಿಟ್ಟು ಇಷ್ಟು ವರ್ಷ ಜೊತೆ.
ಹ ರೀ.
ಅದೇ ನೋಡ್ರಿ ನನ್ಗೆ ತನ್ ನಮ ಜೀ ನಮ್ ಗುರುಗಳು ಪಸ್ಟ್. ಪಷ್ಟು ಗುರುಗಳಾಗ ತಂದೆ ತಾಯಿನೇ ನೋಡ್ಕೊಂಡಿಲ್ಲ ಅಂದ್ರೆ.
ಹ್ಮ ಹ್ನ್ ರೀ.
ಅದೇ ನೋಡ್ರಿ ನಂಗೆ. ಇಷ್ಟು ಪ್ರೀತಿ ಕೊಟ್ಟು ಅವ್ರ ತ್ಯಾಗ ಮಾಡಿ ಅವ್ರ ವಯಸ್ಸಾಗೋರ್ಗೂ. ಎಲ್ಲಾ ನೋಡ್ಬಿಟ್ಟು ಅವ್ರ ಕರ್ತವಯ್ಯ ಜವಾಬ್ದಾರಿ ಎಲ್ಲಾ ನೋಡ್ಬಿಟ್ಟು. ಹ್ಮ್ ನಾ ಆರೋಗ್ಯ ನಮ್ದು. ಏ ನಮ್ದ ನ್ನ ಇದೆ ಎಲ್ಲವುೂ ನೋಡ್ತಾರೆ ನೋಡ್ರಿ ಅಂತವ್ರಿಗೆ. ಎ ಆಗ್ಕ್ಬಿಟ್ಟು ದೊಡ್ಡವರಾಗಿ ದೊಡ್ ಬೆಳೆದ್ ಬಿಟ್ಟು. ಇವ್ರು ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೋಗ್ಬಿಟ್ಟು ಹೋಗ್ಬಿಟ್ಟು. ಕಳಿಸಿ ಬಿಡ್ತಾರೆ ಹೆಂಗ್ ಮನ್ಸ್ ಬರದು ನೋಡ್ರಿ ಈಗಿನ ಕಾಲದ ಮಕ್ಕಳಿಗೆ.
ಹೌದು ನೋಡ್ರಿ ಈಗ ಏನ್ ಹ
ಹಾಂ ರೀ ಹೇಳಿ ಹೇಳಿ ರೀ.
ಹಾ ನೀವ್ ಹೇಳ್ಬೇಕು. ಲೀ.
ಅದೇ ನೋಡ್ರಿ ಹಿಂಗ ಇಷ್ಟು ಗೌರವ ಕೊಟ್ಟು ಅವ್ರಿಗೆ. ಪ್ರೀತಿ ಕಾಲ್ಜಿ ಬೆೆಂಬಲ. ಸಮಾಜದಲ್ಲಿ ಇರೋಕ್ಕೊಂದು ಒಳ್ಳೆ ಒಂದು ಸ್ನಾನ ಕೊಟ್ಟು ತಂದೆ ತಾಯಿಯವರು.
ಹೌದ್ರೀ ನೆಲೆ ಒಂದ್ ನೆಲೆ ಕೊಟ್ಟು ಅವ್ರಗೇಂತ ಎಲ್ಲಾ ಜವಾಬ್ದಾರಿ. ಹೌದು ಇವ್ರ ನಮ್ಮ ಮಕ್ಳೆಲ್ಲ ನಾವು ಬೆಳ ಬೆಳೆಸ್ಬೇಕಲ್ಲ ಇವ್ರಗೊಂದು. ಚೆನ್ನಾಗ್ ಓದಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಕಷ್ಟ ಪಟ್ಬಿಟ್ಟು. ಅವ್ರ ಇವ್ರನೆಲ್ಲಾ ಚೆನ್ನಾಗಿ ಬೆಳೆಸಿ. ಒಂದು ಸ್ಥಾನಮಾನ ತಗೊಂಡು ಹೋದ್ಮೇಲೂನು ಇವ್ರ ಏನ್ ಮಾಡ. ರಿ ಈ ಇ್ರ ನಾವ್ ಸೇವೆ ಮಾಡ್ಬೇಕಲ್ಲ ಏನ್ ಮಾಡ್. ಕೆಲವು ಜನ ಏನ್ ಮಾಡ್ತಾರೆ ಎಂಡತಿ ಮಾತ ಇದು ಮದುವೆ ಆಗಿ ಬಂದ್ಬಿಟ್ಟ್ಮೇಲೆ ಹೆಂಡತಿ ಮಾತು ಕೇಳ್ತಾರೆ. ಏ ಹೋಗು ಇವ್ರನ ಸೇವೆ ನಾನ್ ಮಾಡಕ್ ಬಂದಿದೀನಾ. ಇಲ್ಲ ಅಲ ನಿಮ್ಮ ಅಪ್ಪ ಅಮ್ಮನ್ ಸವೆ ಮಾಡಕ್ ಬಂದಿನ ಅನ್ಕೊಂಡಿರಾ. ಕೆಲ ಜನ ಏನ್ ಮಾಡ್ತಾರೆ ಈ ಒಬ್ಬಗ ಏನ್ ಮಾಡ್ತಾರೆ ಸುಸ್ತರು ಇಲ್ಲ ನಮ್ದು ಒಬ್. ಸರಿ ಅಲ್ವಾ ನಿನ್ನನ್ ಬೆಳೆಸಿದಿದ್ದಾರೆ. ಚಿಕ್ಕಂದಿನಿಂದಾನ ನನ್ನ ಬೆಳೆಸಿ ಇಷ್ಟು ದೊಡ್ಡವನ್ನ ಮಾಡಿರೋದೇ ಅವ್ರಲ್ಲ. ಈಗ ಅವ್ರ ವಯಸ್ಸ ಅವ್ರ ವಯಸ್ಸ ಆಗ್ತಾ ಆಗ್ತಾ ಅವ್ರು ಚಿಕ್ಕ. ಮಾಕ್ಲಾಡ್ತರಿ ನಾವು ಅವ್ರನ್ನ ನೋಡ್ಕೊಳ್ಬೇಕು ಅದು ನಮ್ ಜವಾಬ್ದಾರಿ ಇಲ್ಲ ಅಂತ. ಯಾರು ತಗೊಂತಾ ಇಲ್ಲಾರಿ ಕೆಲವು ಜನ.
ಅದೇ ಅದೇ ರೀ ಅದೇ. ಸರಿ ಅನ್ನೋದು ಎಲ್ಲ ಇರ್ಬೇಕು ರೀ ಇಷ್ಟು ಇಷ್ಟು ಹಾಳಾಗಿ ತಂದೆ ತಾಯೇ ಬಿಡೋಷ್ಟು. ಜವಾಬ್ದಾರಿ ಇರ್ಪಾತು ನೋಡ.
ಹ್ಮ ಇರ್ಬಾರ್ದು ನೋಡ್ರಿ. ಈಗ ರುದ್ರಾಂಶ್ರಮಗಳು ಹೆಚ್ಚಾಗ್ತಿದವ್ರೀ ಈಗ.
ಹ ಹಾ ರೀ
ಹಾ ರೀ ಎಲ್ಲಿ ಸಾಕ್ತಾ ಇದ್ದ ರೀಗೀಗಏನಂತಾರೆಏ ಅವ್ರೇ ನಮ್ಗುಂತು ಅವರೇ. ಅನ್ಕೊಂಡ್ ಬಿಡ್ತಾರೀ ಈಗ.
ಅದೇ ಅದೇ.
ದೂರ ಏನ್ರೀ ಹಲೋ. ಅಂದ್ರೆ ಏನು ಚಿಕ್ಕಿಂದ ಅವನು ಇದ ಚಿಕ್ಕವನಿಂದ ಹಿಡ್ದಾಗಿಂದ ಹಿಡ್ದು. ಒಂದು ಒಳ್ಳೆಯದು ಕೆಟ್ಟದ್ದು. ಬಟ್ಟೆಗಳು ಪ್ರತಿ ಒಂದ ಅವ್ನ ಇಷ್ಟಪಟ್ಟಿದ್ದು ಅಂತೇಳಿ ಏನು ಒಟಾಗ್ಲಿ ಇನ್ನಾದ್ರೂ ಕೊಡ್ಲಿ ಒಳ್ಳೆ ಏಜು ಇವ್ಳುಗು ಒಳ್ಳೆ ಊದ್ ಉದ್ಯೋಗ ಕೊಡಸ್ಬೇಕಪ್ಪಾ ಒಳ್ಳೆ ಒದ್ ಬೇಕ್ ಇವರ್ಗೆ ಅಂತ ಹೇಳ್ಬಿಟ್ಟು ತಮ್ಮ್ ಕಷ್ಟಗಳನೆಲ್ಲಾ ಮನ್ಸಲ್ಲಿ ಇಟ್ಕೊಂಡು ನಮ್ಮ್ ಮಕ್ಳಿಗ ಗೊತ್ತಾಗ್ಬಾರ್ದು. ಅವೆಲ್ಲಾ ಅಂದ್ಬಿಟ್ಟು ಎಲ್ಲಾ ಮಾಡ್ತಾರೆ ತಂದೆ ತಾಯಿಗಳು. ಇವ್ರ ಏನ್ ಮಾಡ್ತಾರೆ ಸ್ವಲ್ಪ ದಿನ ಮದ್ವೆ ಆಗಿದ್ ತಕ್ಷಣ. ಏನ್ ಮಾಡ್ತರೆ ಮನ್ಸನೇ ಚೇಂಜ್ ಮಾಡ್ಕೊಂಡ್ ಬಿಡ್ತಾರೆ.
ಅದೇ ನೋಡ್ರಿ ಹೆಂಗ ಅದ ಮನ್ಸು ಚೈಂಜ್ ಮಾಡ್ಕೊಂತಾರೀ ಇವ್ ಮದ್ವೆ ಆದ್ಮೇಲೆ ಹಿಂಗ ಹಿಂಗೆಲ್ಲಾ ಮಾಡೋದು. ತಪ್ಪು ತುಂಬಾನೇ ತಪ್ಪಾಗುತ್ತೆ ಕಾನೂನ ಪ್ರಕಾರ. ಹೇಳ್ಬೇಕಂದ್ರೆ ಕಾನೂನು ಪ್ರಕಾರ ಅವ್ರಿಗೆ ಎಷ್ಟೋ ಹಿಂಗ ಮಾಡಿದವ್ರಿಗೆ ಇದೆ ರೀ ಸಿಕ್ ಶಿಕ್ಷೆಗಳು ಇದೆ ಆದ್ರೆ ಯಾರಿಗೂ ತರ್ತಾ ಇಲ್ಲ ಹೊರಗಡೆ.
ಹೌದು ರಿ.
ಹೆಂಗೋರಿ ಮಕ್ಕಳನಾ ಈಗ್ಲಿಂದಾನೇ ಕಷ್ಟ ಸುಖಾಂತ ತ ಬೆಳಸಿದ್ರೆ ಈ ಇಂಥ ಪರಿಸ್ಥಿತಿ ಬರ್ಲಾದಂಗ ನಾವು ನೋಡ್ಕೋಬೇಕು ನೋಡ್ರಿ.
ನೋಡ್ಕೊಬೇಕ್ರಿ. ಈಗ ನೋಡ್ರಿ ಈಗ ರೀ ಈಗ ನಾವು ಮಾಡಿದ್ದು ನಮ್ಮ ಮಕ್ಳು ನಾಳೆ ಅದನ್ ಮಾಡ್ತಾರೆನದ ಗ್ಯಾರಂಟಿ ಟಿ ಏನಿದೇರಿ ಈಗ ನಾ ನೀನ್ ಈ ಹೋಗಮ್ಮ ನೀನೇ ನಿಮ್ ತಂದೆ ತಾಯಿ ನೋಡ್ಕೊಂಡಿಲ್ಲ ನಾನ್ ನಿಮ್ಮನ ಯಾಕ ನೋಡ್ಕೊಳ್ಳಿ. ಅಂದ್ ಬಿಡ್ತಾರಲ್ಲರಿ ಈಗ ನೀ ಹೌದು ರಿ ಮತ್ ಇ ನಾವು ಬೆಳೆಸೋ ರೀತಲ್ಲಿ ಇದೆ ಹೌದ ನಾವು ನೋಡಸ್ಬೇಕು ಇಲ್ಲ ನೋಡಪ್ಪ ಇವ್ರ ನಿಮ್ಮಜ್ಜ ತಾತ. ಇವ್ರನ ಚೆನ್ನಾಗ್ ನೋಡ್ಕೋಬೇಕು ನಾವು ಇವ್ರು ನಮ್ಮನ್ ಕಷ್ಟಪಟ್ಟು ಬೆಳೆಸಿದ್ದಾರೆ. ಅವ್ರ ನಮ್ಮನ್ ಬೆಳಸ್ತಾ ಬೆಳಸ್ತಾ ಇದ್ದಾಗಲಿಂದ ನಾವ್ ಈ ಸ್ಥಾನಕ್ ಬಂದಿದ್ದೀವಿ ಅವ್ರ ಬೆಳಸ್ ದೇ ಇದ್ರೆ ನಾವೆಲ್ಲಿ ಇರ್ತೀವಿ ಸ್ಥಾನಕ್ಕೆ. ಅಂತ ಹೇಳ್ಕೊಡ್ಬೇಕು ನೀವು ಆತರ ಗೌರವ ಕೊಡಿ ಅವ್ರಿಗೆ ಅವ್ರಗೇನಾದಂತಹ - ಇವು ಇದ್ದಾವೆ ಅವ್ರಗೆ ಆದಂತ ಸ್ವಲ್ಪ ಸ್ವಲ್ಪ ಕೊಡ್ರಿ ಅಂತ ಹೇಳ್ಬೇಕ್ರಿ ನಮ್ ಮಕ್ಳಿಗ ಗೌರವ ಕೊಡಿ ಅವ್ರನ್ ನೋಡಿದ ತಕ್ಷಣ ನಮಸ್ಕಾರ ಇತರ ಮಾಡ್ತೀವಿ ಅಂತ ಎಲ್ಲಾ ಹೇಳ್ಕೊಡ್ಬೇಕ್ರೀ ಈಗ ಮಕ್ಳಿಗೆ ನಾವು ನಾವೇನ್ ಮಾ ಅದನ್ನ ನಾವು ಬೆಟ್ ಬಿಡ್ತೀವಿ ನಮ್ಮು ಇವ್ರು ಹೊರೆ ಅನ್ನೋ ತರ ಹೋಗಿ ಹಾಗ ಬಂದ್ ಬಿಡ್ತೀವಿರಿ ಅವ್ರ ಮನ್ಸಲ್ ಎಷ್ಟ ಎಷ್ಟು ನೊಂದ್ಕೊಂಡಿರುತ್ತೆ ಅಲ್ವ ರೀ ಅವ್ರಿಗೆ ನೋಡ್ರಿ ಅಲ್ಲಿ
ಹೌದು ರೀ.
ಹ್ಮ್ ಈಗ ನೋಡ್ರಿ ಎಲ್ಲೋ ಕೆಲ ಕೆಲ ಕಡೆ ಎಲ್ಲಾ ನೋಡ್ತಾ ಇದ್ವಿಲ್ಲ ರೀ. ಅದನ್ನೆ ಕಲಿತಾರೆ.
ಹೌದು ರೀ ತುಂಬಾನೇ ಆಗ್ತಿದೆ ಇಂಥದೇ ತುಂಬಾನೇ ಆಗ್ತಿದವ ಈ ತರದ ಸುದ್ದಿಗಳೆಲ್ಲ. ಕೆಲವೊಬ್ಬ್ರಂತೂ ಮನೆಲ್ ಇಟ್ಕೊಂಡು ಅವ್ರಿಗೆ ಹಿಂಸೆ ಕೊಡ್ತಾರೆ.
ಹೌದೂ ರೀ.
ಹಾ ಹಾ ರೀ ಮನೇಲಿ ಕೊ ಇಟ್ಟ್ಕೊಂಡ್ಬಿಟ್ಟು ಅವ್ರಿಗೆ ಅದೇದೇ ರೀ ಹಿಂಸೆ ಕೊಡದುಕ್ ನೋಡ್ಲಾರಡ್ದಂಗ ಮತ್ತ ಅನಾಥ ಆಶ್ರಮ ಹಾಕ್ಬಿಡ್ತಾರ ಅಲ್ಲಿ ಆದ್ರೂ ಅವ್ರು ನೆಮ್ಮದಿ ಆಗ್ಬಿಡ್ತಾರಾ ಅವ್ರಗೆ. ಅಲ್ಲಿನು ಅಲ್ಲಿನೂ ಏನಾದ್ರೂ ಒಂದು ಕೊರತೆಯಿಂದ ಅವ್ರ ಕೊರು ಇತ್ತಾಗ ಕೋರ್ಗುತಾನೆ ಇರ್ ನೋಡ್ರಿ ಪಾಪ ಇಷ್ಟು ವರ್ಷ ಸಾಕಿದ ತಾಯಿ ಮಮ್ಮಗಳು ಅವಿಗೆ ಬೆಳೆ ಬಿಂದ ಆಸೆ ಇರ್ತಾರೆ
ಹ್ಮ ರೀ ಮತ್ತೆ. ನೋಡಪ್ಪ ಈಗ್ಲಾದ್ರುನು ಖುಷಿಯಾಗಿರನ ಮೊಮಕ್ - - ಜೊತೆ ಆಟ ಆಡೋಣ ಅವ್ರಿಗೂ ಕಲ್ಸ್ಕೊಡಣ ಆ ಆಟ ಈ ಆಟ ಕಲ್ಸ್ಕೊಡ ಅವಂತ ಅವ್ರಿಗೂ ಒ ಭಾವನೆಗಳು ಇರ್ತಾವಲ್ಲರಿ ಅದನ್ನೆಲ್ಲ ಯಾರು ಅರ್ಥ ಮಾಡ್ಕೊತಿಲ್ಲ ರೀ ಈಗ.
ಹ ಸರಿ ನನ್ಗ್ ಅದೇ ಭಯ ಆಗ್ಬಿಟ್ಟತ್ ನೀ ನಮ್ - -
ಹ್ಮ್ ಸರಿ. ನಿಮ್ ಮಕ್ಳ ಎಲ್ಲಿ ಕಲಿತಾರಂತ ಭಯ ಆಗ್ಬಿಡಿದೀನಾ.
ಹಂಗೇನಿಲ್ಲ ರೀ ಈಗ ಸದ್ಯಕ್ ನಮ್ ಮತ್ತೆ ಮಾವ ಊರಲ್ ಇದಾರೆ. ಅವ್ರಗ್ ನೋಡ್ಕೋಬೇಕಂತ ನನಗ್ ಆಸೆರಿ ಅವ್ರು ಬಾ ಬಾ ಅಮ್ಮ ಅಂತ ನಾನು ಅವ್ರಿಗೆ ತಂದೆಪ್ಪ ಅಮ್ಮ ಅಂತನೇ ಕರೀತೆ ನೋಡ್ರಿ ಯಾಕ್ಟ್ - - ಸತ್ಯ ಮಾವ ಅಂತ ಹೇಳಿ ಸ್ವಂತ ನಮ್ಮ ಮಾವ ಆಗ್ತಾರೆ ಆದ್ರೂ ನಾನು ಅಪ್ಪ ಅಂತಾನೇ ಕರಿತಿನಿ. ಹೌದ ಅಂತ ನನ್ಗಪ್ಪಾ ಅಂತಾನೇ ಕರೀರಿ ಬಾ ಅಂತ ಹೇಳಿ ನಾನ್ ಎಷ್ಟು ಸರಿ ಕರ್ದೇನಿ ಬಟ್ ಆದ್ರೆ ಅವ್ರು. ಇಲ್ಲ ಮಗ್ಳೇ ಇಲ್ಲಿ ಹೊಲ ಐತೆ ಮನೆ ಐತೆ ಮನೆ ಬಿಟ್ ಬರಕ್ ಆಗಲ್ಲ ಅದಿಕ್ಕೆ ನೋಡ್ರಿ ತಿಂಗ್ಳ ಒಂದ್ಸರಿ ನಾವೇ ಹೋಗಿ ಮಾತಾಡ್ಸ್ಕೊಂಡ್ ಬರ್ತಿವಿ.
ಹೌದ ಅದು ಒಳ್ಳೆ ಕೆಲ್ಸ ರೀ ನೀವ್ ಮಾಡದು. ಯಾಕಂದ್ರೆ ಈ ಕಡೆ ಅವ್ರಗೂ ನಿಮ್ಮನ್ನ ಬಿಟ್ಟಿದ್ದಾರೆ ಅನ್ನೋದೊಂದ್ ಇರಲ್ಲ ಹಾ ನಿಮ್ ಅವ್ರು ನಿಮ್ಗೂ ಅವ್ರನ್ನ ಬಿಟ್ಟೀ. ಕೆಲೊರ್ ಇರೋದಿಲ್ಲ ಈಗ ಅವ್ರ ಏನ್ ಮಾಡ್ತಾರೆ ಹಳೇ ಕಾಲ್ದವ್ರು ಇರ್ತಾರಲ್ಲ ರೀ ಹೊಲ ಮನೆ ಬಿಟ್. ಟ್ಟು ಬಂದು ಸಿಟಿನಲ್ಲಿ ಬದುಕ್ಬೇಕಂದ್ರೆ ಅವ್ರಿಗೂ ಆಗಲ್ಲ ಅವ್ರು ಯಾಕಂದ್ರೆ ಅವನೇ ಅದ್ ಅದನ್ನೇ ನಮ್ಕೊಂಡ್ ಬದುಕಿರ್ತಾರಲ್ವಾ.
ಹ್ಮ್ ಅಲ್ಲಿ ಹೊಳ್ಕೊಬಿಟ್ಟಾರ್ ಅದಿಕೆ ಅವ್ರು.
ಹ್ಮ
ಅದನ್ನೇ ಹೊಂದ್ಕೊಂಡ್ಬಿಟ್ಟಿದಾರೆ ಹೊಂದ್ಕೊಂಡ್ ಹೋಗ್ಬಿಟ್ಟಿದಾರ ಅವೆಲ್ಲ.
ಹಂಗ್ ರೀ ಅವ್ರಿಗೂ ಬಿಟ್ಟ ಬರಕೆ ಮನ್ಸ ಇರಲಲ್ಲ.
ದೇ ಆಗ್ಬಿಟ್ಟಿದೆ ಹೆಂಗಾ ಅವ ನೋಡ್ಕೊಳಕ್ ಆಗ್ತಿಲ್ಲಲ್ಲ ನನಗ್ ಒಂದ್ ಈ ಸ್ವಲ್ಪ ದಿನಕ್ಕೆ ಹಿಂಗ್ ಅನ್ಸ ಟಿದ್ರೆ ಬೇರೆಯವ್ರು ಹಿಂಗ ಬಿಟ್ಟು ಬಿಟ್ಟು ಹಿಂಗ ಹೋಗ್ತಾರೆ ಅನಾಥಾಶ್ರಮ. ಗಳಲ್ಲಿ ಅಂತ ಹೇಳಿ ಅವ್ರ ಮೇಲೆನೆ ಸ್ವಲ್ಪ್
ಸಿಟ್ಟು ಈಗ ಇರಬಾರ್ದು ನೋಡ್ರಿ ಯಾರೇ ಆಗ್ಲೀ. ಒಂದು ಯೋಚ್ನೆ ಮಾಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಎಷ್ಟು ದಿನ ನೀ ಹಿಂಗ ನಡಿತಿರೋದು ಅ ಅಂತ ಅದನ್ನ ಪಾ ಏನಿದೆ. ಅದನ್ನ ಏನಿದೆ ತಗಸ್ಬಿಡ್ಬೇಕು ಅವಾಗಾದ್ರು ಬುದ್ಧಿ ಬರ್ತದೆ ನಮ್ ಜನಗಳಿಗೆ.
ಡ್ರ
ಏನಿದೆ ಅದನ್ನ ಅನಾಥಾಶ್ರಮಗಳ್ನ ನಾವ್ ರದ್ದು ಮಾಡಸ್ಬೇಕು ಬೇಡ ಎ ತದು.
ಹ್ಮ
ಹ ಹಂಗ್ ಮಾಡಸಿದ್ರೆ ಅವಾಗ್ ಬುದ್ಧಿ ಬರುತ್ತೆ ಹೌದು. ಮಾಡಬಾರ್ದು ಮೇ ಇರೋ ಜನಗಳನ್ನ ಇರೋ ತಂದೆ ತಾಯಿನ. ಹ್ಮ್ ಈ ಬರೇ ಬರೋ ಜನಗಳೆಲ್ಲಾ ಇಲ್ಲೇ ಬರ್ತಾರೆ ಮತ್ತೆ ತಂದೆ ತಾಯಿನ ನೋಡ್ ಕೊಳ್ಳಾಡ್ದಂಗೆ ಇಲ್ಲಿ ಅನುಕೂಲ ಇರೋದಕ್ಕೆ ಅಂತ ಹೇಳಿ ಅವ್ರ್ ಯೋಚನೆ ಮಾಡ್ಬೇಕು ಹೌದು ನಾವಿಂಗ್ ಮಾಡೋದು ಇಲ್ಲೆಲ್ಲ ಕೂತ್ ಅದನ್ ನಾವ್ ಏನ್ ಗೊತ್ತಾ ಈಗ ಅಂತ ಸಂಘಗಳು ಇಟ್ಟಿರೋದಕ್ಕ ಜಾಸ್ತಿ ಜನ ಅಲ್
ಹಾ ರೀ ಹೌದು ರೀ. ಇಲ್ಲಾಂದ್ರೆ ಅವ್ರಗೆ ಎಲ್ಲಿ ಬಿಡಕ್ ಆಗುತ್ತೆ ಹೌದ ಇಲ್ಲ ರೀ.
ತಗ್ ಬಂದ್ರೆ ಹೌದೆ ಹಾ ಇದೆ ಅಂತೇಳಿ ಆ ಇದೆ ಅಂತೇಳಿ. ತ್ತಾನೆ ಅದನ್ನ ಜಾಸ್ತಿ ಮಾಡ್ತಿದ್ದಾರೆ ಇನ್ನೂ ಇರೋದಕ್ಕೆ ಜಾಸ್ತಿ ಮಾಡ್ತಿದ್ದಾರೆ. ಒಂದ್ ಒಂದು ಸಿನಿಮಾ ಬಂದ್ ನೋಡ್ರಿ ಅದನ್ನ ಯಾರ. ಯಾರ ಅದನ್ನ ಹಿಂಗ ಮಾಡಿದಕ್ಕ ಅದನ್ನ ವಾಪಸ್ ಕರ್ಕೊಂಡ ಹೋಗಿ ತಾಯಿಂದ. ಚೆನ್ನಾಗ್ ನೋಡ್ಕೋಬೇಕಾಂತ ಚೆನ್ನಾಗ್ ತೋರಿಸ್ತಾರ ಸೀನ್ ಅದನ್ನ.
ಹೌದು ರೀ ನಾನು ನೋಡಿದ್ದೀನಿ ರೀ. ತಂದೆ ತಾಯಿನ ಅಲ್ಲಿ ಇಲ್ಲಿ ವೃದ್ಧಾಶ್ರಮದಲ್ಲಿ ಬಿಡುಬೆಡ್ರಿ ಅವ್ರು ನಿಮ್ ಮಕ್ಳು. ನೀವ್ ನೀವು ವಯಸ್ಸ್ ಆಗ್ತಾ ಆಗ್ತಾ ಆಗ್ತಾ ಅವರು ಚಿಕ್ಕೋರಾಗಿರ್ತಾರೆ ಅವ್ರದ ನೀವು ನೋಡ್ಕೊಳ್ಳಿ ನಿಮ್ ಮಕ್ಳ ತರ ನೋಡ್ಕೊಳಿ. ಅಂತ ಬಿಟ್ಟಿದ್ದರೀ ನೋಡಿದೀನ್ ರೀ ನಾನು ಕೂಡನೂ. ಆ ತರ ಇರ್ಬೇಕು ನೋಡ್ರಿ ವಾಪಸ್ ಎಲ್ಲಿ ಬಿಟ್ಟಿರ್ತರು ವೃದ್ದಶ್ರಮಕ್ಕೆ ಎಲ್ಲಿ ಬಿಟ್ಟಿರ್ತ್ತರೋ. ಅಲ್ಲಲ್ಲಿ ವಾಪಸ್ ಕಳ್ಸಬಿಡ್ಬೇಕು ಅವ್ರುಗೆ. ಯಾಕಂದ್ರೆ ಅವ್ರು ಆಸೆ ಕನ್ಸುಗಳನ್ನೇ ನಮ್ ನಂಬಿರ್ತ್ತಾರೆ. ನಮ್ ಮಕ್ಳಿಂದ ನಾವ್ ಕಾಣ್ತೀವಿ ನಮ್ ಮೊಮ್ಮಕ್ಳಿಂದ ನಾವ್ ಕಾಣ್ತೀವಿ ಅನ್ಕೊಂಡಿರ್ತಾರಾ ಹ್ಮ್. ಹಾ ಆಸೆ ಕನ್ಸ್ಗಳು ನಾವು ಈಡೇರ್ಸ್ಬೇಕು ನೋಡ್ರಿ.
ಅದೇ ಅದೇ ರೀ ಪಾಪ ಆಸೆ ಕನ್ಸೆಲ್ಲಾ ಈಡೇರ್ಸಿ ಅವರು. ಸಡನ್ಲಿ ಏನಾದ್ರು ಆಯ್ತು ದೇವ್ರು ಅವ್ರಿಗೆ ಎಂತ ಇಂಥ ಶಿಕ್ಷೆ ಅಂತ ಕೊಟ್ರೆ ಅವರು. ಮನೆಯವ್ರಗ್ ಆಸೆ ಒಂದ್ ಇರುತ್ತೆ ಹೌದು ಹಿಂಗ ಇತ್ತು ನನ್ನ ಆಸೆ ನಾನು ಹಿಂಗ ಆಯ್ತು ಅಂತೇಳಿ. ತುಂಬಾನೇನ್ಂದಕೊ್ ಬಿಡ್ತಾರ ಬಿಡ್ರಿ. ಇದ್ದಾಗಂತೂ ನೋಡ್ಕೋಬೇಕು ಹೋದಾಗ ನೋಡ್ಕೊಳಕ್ ಆಗಲ್ಲ ಅಲ್ರರಿ.
ಆಗಲ್ ನೀನ್ ಏನ್ ಪಚೆ ತಪ್ಪ ಪಟ್ಟ್ರರುನು ಆಗದಿಲ್ಲಲ್ರರಿ. ಹ ನ ಆಮೇಲೆ ನೀ ದುಡ್ಡು ಕೊಟ ನೀ ಕೊಟ್ರಿ. ಹಾ ರೀ ಮತ್ತೆ. ನಾವೇ ನೋಡ್ಕೋಬೇಕ್ರಿ ನೀವ್ಮ್ಮನ ಚಿಕ್ಕೋರ ಇದ್ದಂದ ಅವ್ರು ನೋಡ್ಕೊಂಡಿರ್ತಾರಲ್ವಾ. ಹಂಗಾಗಿ ನಾವು ಅವ್ರನ್ನ ನೋಡ್ಬೇಕು ಅದೇ ನಮ್ ಜವಾಬ್ದಾರಿ ಅನ್ಕೋಬೇಕ. ಹ್ಮ್ ಮತ್ತೇರಿ. ಸರಿನ ನಾ ನಿಮಗೆ ಮತ್ತೆ ಮಾಡ್ತೇನ್ರಿ. ಹ ಇಲ್ಲ ಮತ್ತೆ ಮತ್ತೆ ಮಾಡ್ತನಿ ರಿ ಇಡಲ.
ಹ ಹಾ ಸರಿ ರೀ ಬಾಯ್.
ಹ ಸರಿ ರಿ.